ಹಲೋ ಹಾರಾಮ್ಮಿದ್ದೀರಾ ಅತೀಶ್ ಅವ್ರೇ.
ಹಾ ಆರಾಮ ಶೆಟ್ಟ್ಯಾಳ ಯೋಗೀಶ್ ಅವ್ರೇ.
ನಮಸ್ಕಾರ ಹೇಳದ್ರಿಂದ ಏನ್ ತೊಂದ್ರೆ ಆಗ್ತಿದೆ ಅಂತ ಗೊತ್ತಿಲ್ಲ ನೀವು ಅದನ್ನ ವತ್ರರ್ವಾಗಿ ಬೇರೆ ಏನ್ ಮಾತಾಡ್ತಿ. ತೀರ ನೀವು.
ಯಾಕಂದ್ರೆ ಪ್ರತಿಯೊಂದು ನೀವು ಕರೆಗಳಲ್ಲಿ ಪ್ರತಿಯೊಂದು ಕರೆಗಳಲ್ಲಿ ನೀವು ನಮಸ್ಕಾರ ನಮಸ್ಕಾರ ಕೇಳಿ ಕೇಳಿ ನಮ್ಮ ಕಿವಿಯಿಂದ ಸುಮಾರು ಬಾರಿ ರಕ್ತ ಬರುವುದನ್ನು ನಾವು ಗಮನಿಸಿದ್ದೇವಿ ಆದಕ್ಕೆ. ಕಾರಣ ನಾವು ಅದನ್ನು ಕೇಳುವಲಾಗುವುದು.
ಅಸಭ್ಯವಾಗಿ ಹೇಳುವ ನಾವು ನಮಸ್ ನಮಸ್ಕಾರ ನಮ್ಮ ಆ ಸಭ್ಯ ಅಂತೂ ನಾವು ಹಂಗೆ ಅನಿಸ್ತೀವಿ. ಇದೆ ನೀವ್ ಇದ್ದಿದ್ದು ಏನ ಆಗಿಲ್ಲ ನಾವ್ ನಮಸ್ಕಾರ ಹೇಳೋದೆೇ ನಿಮಗ್ ತೊಂದ್ರೆ ಅಂದ್ರೆ ನಾವ್ ಏನ್ ಹೇಳ್ಬೇಕು ನಿಮ್ಗೆ. ಏನ್ ಹೆಂಗ್ಗದಿರಿ ಅಂತ ಹೇಳ್ಬೇಕು ಏನ ಮುಂದೆ ಇನ್ನು ಕೆಟ್ಟ ಕೆಟ್ಟ ಪದಗಳನ್ನ ಹ.
ನಾವು ಸ್ನೇಹಿತರಾಗಿರದ್ದರಿಂದ ನಾವು ನಮಸ್ಕಾರ ಅಥವಾ ನಮ್ಮ ಗೌರವ. ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ನಮ್ಗೆ ಯಾವದೋ ನಮ್ಗೆ ಅಷ್ಟು ಪ್ರಾಮುಖ್ಯತೆನ್ನು ಕೊಡಲ್ ನಾವು. ನಮಗ್ ಬೈದ್ರು ನಡತದ. ನೀವು ನಿಮ್ಮ ಅಸಭ್ಯವಾದ ಪದಗಳನ್ನು ಬಳಸಿದ್ರು ನನಗೆ ಯಾವುದೇ ಆದಂತಹ.
ಸಂಸ್ಕೃತಿಕ ನಾ. ನಾಡಿನ ಮತ್ತು ಒಳ್ಳೆ ಪ್ರಜೆಯಾಗಿ ಮಾತಾಡ್ತಿರೋದ್ರಿಂದ ನಿಮ್ಗೆ ಬೈದು ನಮಗೆ ಬುದ್ಧಿಗನ ಹೇಳಕ್ ಬರಲ್ಲ. ನಾವು ಒಳ್ಳೆ ಕುಟುಂಬದಿಂದ ಬಂದಿರೋರಗರೋದ್ರಿಂದ ನಮಗೆ. ಕೆಟ್ಟ ಪದಗಳಂದ್ರೆ ಗೊತ್ತಿಲ್ಲ ನಮಗೆ ಕೆಟ್ಟ ಪದ. ಅಂದ್ರೆ ಲೇ ಹೋಗೋ ಬಾರೋ ಇವ ಕೆಟ್ಟ ಪದಗಳು ನಮ್ಗೆ.
ನಾವು ಈಗ ನೀವು ಸಾಂಸ್ಕೃತಿಕ ನಾಡು ಅಂದ್ರಲ್ಲ ಯೋಗೀಶ್ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ.
ಹಾ ಮಾಡಿ ಮಾಡಿ ಚರ್ಚೆ ಮಾಡೋಕ್ಕಾಗೆ ನಾವು ನೀವು ಕರೆಯನ್ನು ಮಾಡ್ತಿದ್ದೀವಿ ಅಂದ್ರೆ.
ನಮ್ಮ ಇಷ್ಟು ಸಾಂಸ್ಕೃತಿಕವಾಗಿರುವ ನಮ್ಮ ರಾಜ್ಯದಲ್ಲಿ. ಸೌಜನ್ಯ ಅನ್ನು ಒಂದು. ಪಾಪವು ಒಂದು ಮು ಮು ಹುಡುಗಿಯ ಅತ್ಯಾಚಾರ ಮತ್ತು...
ಹೌದ ಹೌದು ನಾನು ಕೇಳ್ಬಿಟ್ಟಿದ್ದೀನಿ ಎಲ್ಲೇ ಅಂದ್ರೆ ಇದು ಆ ಹದಿ ಮೂರು ವರ್ಷದ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ.
ಅದು ಬೇರೆ ರಾಜ್ಯದ ಬಿಟ್ಟು ಬಿಡ್ರಿ ಯೋಗಿ ಶೆಟ್ಟಾಳವರ ನೀವು ಅಂದ್ರಲ್ಲ ಸಾಂಸ್ಕೃತಿಕ ರಾಜ್ಯ ಅಂತ
ವಿಷಯನ್ನು ಕೇಳಿ ನೀವು್ ಮೊದ್ಲು ಈ ವಿಷಯ. ಬಗ್ಗೆ ಚರ್ಚೆ ಮಾಡಿ ಯಾಕಂದ್ರೆ ಹದಮೂರು ವರ್ಷ.
ಮಾತಾಡೋಣ ಯೋಗೀಶ್ ಅವರೇ. ಬೇರೆಯವರನ್ನು ಬಿಡು ನೀವು ಮತ್ತು ಅದು ಎಷ್ಟು ವರ್ಷಗಳಾದರೂ ಅದರ ನ್ಯಾಯ ಸಿ ಸಿಕ್ಕಿಲ್ಲ ಪಾಪ ಮಹಿಳೆಯ ಕುಟುಂಬದವರಿಗೆ ಅದರ ಬಗ್ಗೆ.
ನೀವೋ. ಓಹ ಸೌಜನ್ಯ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ದೀರಾ ಸೌಜನ್ಯ. ಪ್ರಕರಣದ ಬಗ್ಗೆ. ಹೀಗೆ ಅರ್ಥ ಆಯ್ತ ನಮ್ಗೆ ನೀವು ಮುಂಚಿತವಾಗಿ ಬಿಡಿಸಿ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ನೀವು. ಸೌಜನ್ಯ ಅಂತ ಒಬ್ಬರು ಇರೋದಿಲ್ಲ ನಮ್ಮ ದೇಶದಲ್ಲಿ. ಪ್ರತಿ ಅಲ್ಲ ಕೇಳಿ ಕೇಳಿ ಇಲ್ಲಿ ನೀವು ಪ್ರತಿ ಮೂರು ಸೆಕೆಂಡ್ಗೆ ಒಂದ್. ಇಂದು ಅತ್ಯಾಚಾರ ಆಗುತ್ತಂತೆ ನಮ್ಮ ದೇಶದಲ್ಲಿ ಪ್ರತಿ ಮೂರು ಸೆಕೆಂಡ್ಗಳಿಗೆ.
ಅದು ಇರಲಿ ಆದ್ರೆ ಅಷ್ಟು ಧಾರ್ಮಿಕ ಪ್ರ ಸ್ಥಳವಾಗಿದ್ದ ಧರ್ಮಸ್ಥಳದಲ್ಲಿ ಇ. ಗುತುಗಳು ನಡುತ್ತಿರುವಾಗ ನೀವು ಸಾಂಸ್ಕೃತಿಕ ಅಂತ ಹೇಗೆ ಹೇಳ್ತೀರಾ
ಧರ್ಮಸ್ಥಳದಲ್ಲಿ ಅದು ಆಗಿರೋದೆಲ್ಲ ಸುಳ್ಳು ಅಂತ ಕೆೇಳವೊಬ್ರು ಹೇಳ್ತಾರೆ. ಹೌದಾ. ಇವರು ಏನು ದೊಡ್ಡವರು ತಿಳಿದಂತರ ಏನೋ ಹೇಳ್ತಿದ್ರ ಹಾ ಅತೀಶ್ ಅವ್ರು ಒಂದ್ ಸ್ವ ದೂರದಿಂದ ಮಾತಾಡಿ ಏಕೇನ ನಮ್ಕಿಂತೂ ಅನುಭವ ಮತ್ತು. ಹ ಅಪ್ಪ ಅರ್ಥವಿದೆ.
ಅರ್ಥವಿದೆ ಮತ್ತು ಅದನ್ನು ನಾವು ಒಪ್ಪಿಕೊಳ್ಳಬೇಕು ಯಾಕಂದ್ರೆ ಅವರ
ಅಲ್ಲ ಅಲ್ಲ ನೀವು ಸೌಜನ್ಯ ಪ್ರಕರಣ ಬಗ್ಗೆ ಬನ್ನಿ ಇಲ್ಲಿ ನೀವು ಎಲ್ಲೆಲ್ಗೂ ಹೋಗ್ಬಿಡಿ ಯಾಕಂದ್ರೆ ಕುಚಕು. ಕೊಂಡು ಮಾತಾಡೋಣ ಯಾಕಂದ್ರೆ ಇದು ದೊಡ್ಡ ನಾವು ದೇಶ ಸೇವೆ ಸಮಸ್ಯೆ ಬಗ್ಗೆ ಮಾತಾಡ್ತಿರೋದ್ರಿಂದ ಕುಳಿತು ಮತ್ತು ಆರಾಮವಾಗಿ ಮಾತಾಡೋಣ.
ಮಾತಾಡೋಣ ಮತ್ತು ಅದು ಸ್ವಲ್ಪ ರಾಜ್ಯದ ಬಗ್ಗೆ ಇರುವ ಬುದ್ದಿಯಿಂದ ನಮ್ಮ ರಕ್ತ ಮತ್ತು ನಮ್ಮ ದೇಹ ದ ಭಾಗಗಳೆಲ್ಲ ಸ್ವಲ್ಪ ಕೆೇಳಿಸಬಿಟ್ರಿ ನೀವು.
ಹೌದೌದೌದು ಕೇಳಿಸ್ಬಿಟ್ಟೇ ಯಾಕಂದ್ರೆ ನಮ್ದು ಒಳ್ಳೆ ವಯಸ್ಸ. ಬಸಿನ ಯುವಕರ ಆಗಿದ್ರಿಂದ ನಮ್ದು ಬಿಸಿ ರಕ್ತ ಕುದಿಯುತ್ತೆ. ಈ ರೀತಿ ಘಟನೆಗಳನೆೆಲ್ಲ ಕೇಳ್ಪಟ್ಟೋದ್ರಿಂದ ಆ ಸೌಜನ್ಯ ಕೇಸ್ ನಲ್ಲಿ. ಅವಳನು ಅತ್ಯಾಚಾರ ಮಾಡಿ ಅವಳ ಲೈಂಗಿಕ ಭಾಗದಲ್ಲಿ ಮಣ್ಣನ್ನು ತುರುಕಿ ಹೋಗಿದ್ದಾರೆ.
ಮಣ್ಣನ್ನು ತುಂಬಿ ಹೋಗಿದ್ದಾರೆ ಆದರೆ ಆ ಪ್ರಕರಣದ. ಬಗ್ಗೆ ಇನ್ನುವರೆಗೂ ಯಾವುದೇ ಅದಾಂಬಿಕ್ ಮಾಹಿತಿ ಆಗಲಿ ಅಥವಾ ಆ ಕುಟುಂಬಕ್ಕೆ ನ್ಯಾಯವಾಗಲಿ ಸಿಕ್ಕಿಲ್ಲ.
ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಒಳಗೊಂಡಿರ್ರಿಂದ ಆ ಕೇಸನ್ನು ಅಲ್ಲೇ ಮುಚ್ಚಿ ಹಾಕಿಬಿಟ್ಟಿದ್ದಾರೇ.
ಹೌದು ಅಂದ್ರೆ ನಿಮ್ಮ ಪ್ರಕಾರ ಅ ಇವರು ಮಿಸ್ಟರ್ ದರ್ಶನ್ ಅವರು ದೊಡ್ಡ ದೊಡ್ಡ ಇದು ಅಲ್ವಾ ಅವರು ದೊಡ್ಡ ಮನುಷ್ಯರು ಅಲ್ವಾ.
ಅಲ್ಲ ಅವರು ದರ್ಶನ್ ಅವರು ನಟ ದರ್ಶನ್ ಅವರು. ಅವರು ದೊಡ್ಡ ವ್ಯಕ್ತಿನೇ ಯಾಕಂದ್ರೆ ಅವರ ಅತ್ರ ಎಲ್ಲಾ ಪ್ರೂಫ್ ಇದೆ. ದಾಖಲೆಗಳಿವೆ ಆ ದಾಖಲೆಗಳು ಇರೋದ್ರಿಂದ ಅವ್ರು ಏನು ಮಾಡೋದ ಆಗ್ಲಿಲ್ಲ.
ಅವರ ಹತ್ರಾನು ಪ್ರೂಫ್ ಇದೆ ಅವ್ರತ್ರನು ಲೆಕ್ಕ ಪತ್ರಗಳು ಅಥವಾ ಯಾವವುದದು. ದರು ಅವರಿಗೆ ಏನು ಬೇಕು ವಿಟ್ನೆಸ್ ಎಲ್ಲ ಇದೆ ಆದ್ರೆ ಅದನ್ನು ಬಹಿ
ತುಂಬಾ ಹಳೆ ಘಟನೆ ಇದು ಆ ಹೌದು ಯಾಕಂದ್ರೆ ಅವ್ರಿಗೆ ಕೊಲೆ. ಬೆದರಿಕೆ ಮತ್ತು ಎಲ್ಲ ಬಂದಿದ್ದಾವ ಅಂತ ನಾ ಸುದ್ದಿ ಕೇಳಪಟ್ಟಿದ್ದೀನಿ.
ಹೌದು ಮತ್ತೆ ಇವರು.
ದಬ್ಬಾಳಿಕೆ ಎಲ್ಲ ಮಾಡಿದ್ದಾರೆ ಅಂತೆ.
ಹಾ ಮತ್ತು ಯಾರು ಅದೇ ಪ್ರಕರಣದಲ್ಲಿ. ಪಾಪ ಸಂತೋಷನ್ನು ಒಬ್ಬ ಪ್ರವಾಸಕ್ಕೆ ಹೋಗಿದ್ದ ಯುವಕನನ್ನು. ಇವನೇ ಕೊಲೆ ಮಾಡಿದ್ದಾನೆ ಎಂದು ಪಾಪ ಅವನಿಗೆ ಎಷ್ಟೋ ವರ್ಷಗಳ ಕಾಲ.
ಮತ್ತೆ ಅಲ್ಲಿ ಆನೆ ಇರುತ್ತಲ್ಲ ಆನೆ ಮಾ ಇದು. ಆನೆ ಚಲಸವನಿಗೆ ಏನೋ ಅಂತಾರಲ್ಲ ಅತೀಶ್ ಅವ್ರೆ.
ಅವನಿಗೆ.
ಆನೆ ಮೇಲೆ ಇರ್ತಾನಲ್ಲ ಅವನಿಗೆ ಮಾಲೀಕ.
ಮಾಲೀಕ ಅಲ್ಲ ಯೋಗೀಶ್ ಅವ್ರೆ ಏನು ಅಂತಾರೆ ಅವನಿಗೆ ನಮ್ಗೂ ಗೊತ್ತಿಲ್ಲ. ಸಿಪಾಯಿನು ಅಲ್ಲ ಅಲ್ಲ.
ಆನೆ ಮೇಲೆ ಸವಾರ ಮಾಡೋನಗ ಏನಂತ ತ್ತಾರೆ ಅದು ನನ್ಗೆ ನೆನಪ ಬರ್ತಿಲ್ಲ ಈ ಕ್ಷಣದಲ್ಲ ಹ್ಮ. ಅದೇ ಅವನ ಅವನಿಗೆ ಅವರು. ಆ ಧರ್ಮಸ್ಥಳದ ಅಧಿಕಾರಿ ಅಪ್ಪನವರು ಅವನಿಗೆ ಜಾಗ ಕೊಡ್ತಿರ್ತ ಇರ್ತಾರಂತೆ ಜಾಗ ಕೊಟ್ಟಿರ್ತಾರಂತೆ ಹ ಅವ್ರ ಹೆಸರನು ಬಳ್ಸೋದ ಬೇಡ. ಯಾಕಂದ್ರೆ ಅವರು ಹೆಸರು ಬಳಸೋದ್ರಿಂದ ನಮ್ಗೆ ಇದು ಆಗು ತೇ ಒಂತರ್
ಏನೋ ಆಗತ್ತೆ ಮುಜುಗರ ಆಗತ್ತೆ ಏನು ಮಾಡೋದಕ್ಕ ಕಾಗಲ್ಲ ಅಷ್ಟು ದೊಡ್ಡ ಹ ಧಾರ್ಮಿಕ ಸ್ಥಳದ ಮಾಲೀಕನಾಗಿ ಇಂತ ಕೃತ್ಯಗಳನ್ನು ಎಸ್
ಕೆಟ್ಟ ಕೆಟ್ಟ ಕೆ ಅದ್ ನಿಮ್ಮ ಜಂಗಮಾಣಿ ಸ್ಕ್ರೀನ್ ಮೇಲೆ ಏನೋ ಮೆಸೇಜ್ ಬಂದಿದೆ ಅದೇ ನಾನ್ ನೋಡಿದೆ ಇಲ್ಲಿದ್ದ್ ಅದನ್ನ ನೀವು ಎಲ್ಲಾ ಕ್ಲಿಯರ್ ಮಾಡಿ ಹಿಂಗ ಸ್ಕ್ರೀನ್ ಆಫ್ ಮಾಡಿ ಮಾತಾಡಿದ್ರೆ ಚೆನ್ನಾಗಿರುತ್ತ ತೆ ಯಾಕಂದ್ರೆ ನಾವು ಮತಾಡೋ ರೀತಿ ನೀತಿ ಎಲ್ಲಾ ಚೆನ್ನಾಗ್ ಕೇಳಸ
ನೀವು ನಮ್ಮ ಬಗ್ಗೆ ಮತ್ತು ನಮ್ಮ ಮೊಬೈಲ್ ಮತ್ತು ನಮ್ಮ ಇಬ್ ಇಬ್ಬರ ನಡುವಿನ ಬಗ್ಗೆ ಬಿಟ್ಟು ನಾವು ವಿಷಯದ ಬಗ್ಗೆ ಮಾತಾಡುವ ಅಂತ ಹೇಳಿದ್ದು ನಿಮಗೆ ಯಾ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಸಮಯವಿಲ್ಲ
ಯಾಕೆ ಮಾಡಬೇಕು ಸಮಯ ತುಂಬಾ ಇದೆ ನಾವು ಸಮಯ ಯೂಸ್ ವ್ಯರ್ಥ ಮಾಡ್ತಿದೀವಿ ಹೊರತು ಸಮಯನ ಬಳಕೆ ಮಾಡ್ಕೊಂತಿಲ್ಲ
ಮತ್ತು ನನ್ನ ಜಂಗಮವಾಣಿಯಲ್ಲಿ ಮಾತನಾಡುವಷ್ಟು ಚಾರ್ಜ್ ಇಲ್ಲದ್ರಲ್ಲಿ ಮತ್ತೆ ಅದನ್ನು
ಇದು ನಿಮ್ಮ ಜಂಗಮವಾಣಿಯನ್ನು ಬಂದ್ ಮಾಡಿ ಮಾತಾಡಿ ಅಂತ
ಹಾ ಹಾ ಮುಂದಿನ ವಿಷಯ ಹೇಳಿ ಹ ವೀರೇಂದ್ರ ಹೆಗ್ಗಡೆ ಅವರು ಹಾ
ವೀಡಂದ್ರೆ ಹೆಗಡೆ ಇದ್ದಾರಲ್ಲಾ ಅವರ ಆನೆ ಕಾಯುತ್ತಿದ್ದ ದ್ ದೂತನಿಗೆ ಹೊಲ ಕೊಟ್ಟಿರ್ತಾರೆ ಅವರಪ್ಪ ಜಮೀನನ್ನು ಕೊಟ್ಟಾಗ ಇವ್ರು ಅದೇ ಜಮೀನಲ್ಲಿ ಕಸಿದುಕೊಂಡು ಆ ಆನೆ ಮಾಲೀಕನನ್ನು ಕೊಂದು ಅವಳ ಮಗಳನ್ನು ಅತ್ಯಾಚಾರ ಮಾಡಿ ಅವಳ ಮನೆಯಲ್ಲೇ ಕೊಂದಿದ್ದಾರೆ ಮತ್ತು ಅದೇ ಜಾಗದಲ್ಲಿ ಈಗ ಒಂದು ದೊಡ್ಡ ತ್ರೀ ಸ್ಟಾರ್ ಹೋಟೆಲನ ಕಟ್ಸಿದ್ದಾರೆ ಅಂತ
ಹ ನನಗೊಂದು ಪ್ರಶ್ನೆ ಯೋಗಿ ಶೆಟ್ಟಾಳ್ ಅವರೇ ಆ ಜಾಗವನ್ನು ಕೊಟ್ಟು ಮತ್ತೆ ಕಸಿದುಕೊಳ್ಳುವಂತದ್ದು ಏನಿತ್ತು ಆಜಾಗ ದಲ್ಲಿ ಬೇರೆ ಜಾಗವನ್ನು ಅವರು ಇದು ಮಾಡಬಹುದಿತ್ತು
ಇಂಣ ಜನರನ್ನು ನಾವು ಈ ಈ ಭೂಮಿಯಲ್ಲಿ ಬದುಕ ಕ್ಕಲು ಬಿಡೋದೆ
ಹಾಗಲ್ಲ ಯೋಗೀಶ್ ಅವ್ರೆ ಅದು ಕಸಿದುಕೊಂಡದ ಕಾರಣ ಏನಂದರೆ
ಹ್
ಆ ಹೊಲದ ಮುಂದೆ ಒಂದು
ಹಾ ಹೌದೌದು ಹೌದೌದು ಕರೆಕ್ಟ್ ಇದು ನಾನು ಒಮ್ಮೆ. ಹೇಳಲಿಲ್ಲ ನಿಮ್ಗೆ ಹೌದು ಆ ಓ ಜಾಗದ ಮುಂದೆನೆ ಒಂದ್ ದೊಡ್ಡ ಹೈವೇ ರಸ್ತೆ ಆಗ್ತಿರೋದು.
ತೂ ಇಲ್ಲಾಂತ ಕೇಳುವುದಕ್ಕೆ ನಾನು ಇನ್ನೊಂದ ಟೈಮ್ ಕೇಳಿದ್ದೆ ಇನ್ನೊಂದ್ಸಲ ಅದು ಯಾಕ ಇಸ್ಕೊಂಡ್ ಕಸ್ಕೊಂಡರು ಅಂತ
ಇಲ್ಲ ನೀವು ಇನ್ನೊಂದ್ಸಲ ಕೇಳಿದ್ರೆ ಮಾಡ್ಕೊಂತಿದೆ
ಆ ಹೊಲದ ಮುಂದೆ ಆ ರಸ್ತೆ ಇದ್ದುದರಿಂದ ಅಲ್ಲಿ ಸುಮಾರು ಓ ಗಾಡಿಗಳು ಆಗಲಿ
ಹೌದೌದು ವಾಹನಗಳು ಎಲ್ಲಾ ಅಡ್ಡಾಡದ್ರಿಂದ ಇವರಿಗೆ ತುಂಬಾ ಅಧಿಕ ಲಾಭ ಉಂಟು ಉಂಟು ಮಾಡುತ್ತದೆ ಎಂದು ಇವರು ಉಪಹಾರದ ಕೊಠಡಿಯನ್ನು ಕಟ್ಟಿಸಿದ್ದಾರೆ ಅದಕ್ಕೆ ಇವರು ಅವ ಮಾಲಿಕ್ ಆತನನ್ನು ಆನೆಯ ಮಾಲೀಕನನ್ನು ಅವಳ ಮಗಳನ್ನು ಕೊಂದು ದುರ್ಘಟನೆಯನ್ನು ಎಸಗಿದ್ದಾರೆ
ಅಂದ್ರೆ ಎಲ್ಲಾ ವಿಷಯಕ್ಕಾಗಲಿ ಅಥವಾ ಎಲ್ಲ ಪ್ರಶ್ನೆಗಳಿಗೆ ಕೊಂದು ಅವರನ್ನು ಸಾಯಿಸುವುದೇ ಎಲ್ಲ ಉತ್ತ
ಮಾರ್ಗವಲ್ಲ ಇಲ್ಲಿಲ್ಲಾ ಕುಲ್ತು ಮಾತಾಡೋದ್ರಲ್ಲೆ ತುಂಬಾ ಲಾಭವಿದೆ ಈಗ ಇಷ್ಟು ಆಸ್ತಿ ಮತ್ತು.. ಒಳ್ಳೆ ದೊಡ್ಡ ಅಧಿಕಾರವನ್ನು ಹೊಂದಿರೋರಿಗೆ ಆ ತುಚ್ಚ ಜಾಗವನ್ನಿಗಾಗಿ ಒಬ್ಬ ಜೀವನವನ್ನೇ ತೆಗೆದುಕೊಂಡ್ರು ಮತ್ತೆ ಒಬ್ಬ ಮಗಳ ಜೀವನವನ್ನೇ ನಾಶ ಮಾಡಿಬಿಟ್ರು ಇಂಥ ಜನರಿಗೆ ನಾವು ಏನು ಹೇಳೋಕ್ಕಾಗಲ್ಲ
ಪಾಪ ಜೀವನ ಅನ್ನೋದು ಒಂದೇ ಸಲ ಇರತ್ತ ಅವರಿಗೆ ಅವ್ರೇನ ಪದೇ ಪದೇ ಹುಟ್ಟಿ ಬರಲ್ಲ. ಅಂತವ್ರನ್ನು ಸಾಯಿಸಿ ಅವರ ಭವಿಷ್ಯವನ್ನು ಕೊಂದು ಹಾಕುವುದು ಸರಿಯಲ್ಲ ಏಕೆಂದರೆ
ಹ್ಮ್
ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಅವರ್
ಅಲ್ಲಾ ಇವ್ರು ನಮಗ್ ಕೇಳ್ಪಟ್ರಿ ವಿಷಯ ಏನಂದ್ರೆ ಈಗ ಅದ್ರ ಬಗ್ಗೆ ಧ್ವನಿಯನ್ನ ಎತ್ತಿದ ಸಮೀರ್ ಎಮ ಡಿ ಅವರು ಸುಳ್ಳ ಹೇಳಿದ್ದಾರೆ ಅವರು ತಪ್ಪು ತಪ್ಪು ಸಂದೇಶ ಹೇಳಿದ್ದಾರೆ ಅಂತ ಅವರನ್ನು ಜೈಲಿಗೆ ಕರೆದುಕೊಂಡು ಹೋಗಿ ಪರಿಶೀಲನೆ ಮಾಡಿದ್ದಾರೆ ಅಂತ ನಾ ಕೇಳ
ಅದು ಅದರಲ್ಲಿ ಯಾವುದೇ ತಪ್ಪು ಇಲ್ಲ ಸಮೂರ್ ಸಮೀರ್ ಇಲ್ಲಿಕ್ಕೆಳಿ ಯೋಗೀಶ್ ಅವ್ರೇ ಸಮೀರ್ ಎಮಡಿವರು ಸಮೀರ್ ಎಮಡಿವರು ನಮ್ಮ ಧರ್ಮ ಧರ್ಮದ ನಡುವೆ ಒಂದು ಜಗಳವನ್ನು ಹಚ್ಚಲು ಪ್ರಯತ್ನಿಸಿದ್ದರು
ಧರ್ಮದಾರ ಆಗಿದ್ದಾರೆ
ಪ್ರಯತ್ನ ಮಾಡುತ್ತಿದ್ದರು ಮತ್ತು ಪ್ರಯತ್ನ ಮಾಡಿದರು. ಹ್ಮ್
ಅವರಿಗೆ ಆದಷ್ಟು ಪ್ರಯತ್ನ್ ಅದನ್ನ್ ಅವ್ರ್ ಮಾಡಿದ್ದಾರೆ ಆದ್ರೆ ಈ ಸರ್ಕಾರ ಮತ್ತು ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ರೀತಿ ದೇಹವನ್ನು ಮುಚ್ಚ ಹಾಕ್ತಿದ್ರೆ ನಮ್ಮ ಭವಿಷ್ಯ ಹೆಂಗ ಆಗ್ಬೇಕು ಮತ್ತು ಅಂತ ಧರ್ಮದ ಜಾಗಗಳಿಗೆ ನಮಗೆ ಹೋಗಕೆ ಮನ್ಸ ಬರಲ್ಲ ಯಾಕಂದ್ರೆ ನಮಗೆ ಅಲ್ಲಿ ಸುರಕ್ಷಿತೆ
ಹಾ ಪಾಪ ಅಂತ ಏನೋ ಒಂದು ಭವಿಷ್ಯ ಅಥವಾ ತನ್ನ ತಂದೆ ತಾಯಿಗಳಿಗೆ ಆಸರೆ ಆಗುವಂತ್
ಧರ್ಮಸ್ಥಳ ಮಂಜುನಾಥ ಗುಡಿಯ ಗುಡಿಯ ಹಿಸ್ಟ್ರಿ ಗೊತ್ತಿದೆಯಾ ಇತಿಹಾಸ
ಇಲ್ಲ ಇಲ್ಲ ಇಲ್ಲ ಅದರ ಇತಿಹಾಸ ನಮಗೆ ಮಾಹಿತಿ
ಆ ಧರ್ಮಸ್ಥಳದ ಗುಡಿಯನ್ನು ಜೈನರು ಕಟ್ಸಿದ್ರಂತೆ.
ಹಾ ವೀರೇಂದ್ರ ಹೆಗಡೆ ಅವರು ಅವರು ಒಂದ ಟೈಮ್ ಅವರು ಒಂದ್ಸಲ ಅವರುನು ಹೇಳಿದ್ದಾರೆ.
ಹ್ಮ್
ಆ ಪ್ರಸ್ತಾಪ ಮಾಡಿದ್ದಾರೆ ಇದು ಜೈನರ ಮಂದಿರ ಎಂದು ಹೇಳಿದ್ದಾರೆ ಅವರು ಮಂಜುನಾಥ ಸ್ವಾಮಿದು ಆದ
ಹೌದು ಅದು ಅದರ ಅಮೌಂಟು ಮತ್ತ್ ಅದರ ಹಣವನ್ನು ಅವರು ಗೌರ್ಮೆಂಟ್ಗೆ ಯಾವ ರೀತಿ ಕೊಡಲ್ಲ ಇವರೇ ಜೈರೇಂದ್ರ ಹೆಗಡೆಯ ಅವರ ಕುಟುಂಬವೇ ಆ ದೇವಸ್ಥಾನವನ್ನು ನಡೆಸ್ತಿದೆ ಅರಂತ ಬಂದಂತ ಲಾಭ ಪೋನ್ನು ಇವರ ಇವರೇ ಬಳಸ್ತಿದ್ದಾರೆ.
ಮತ್ತು ಧರ್ಮಸ್ಥಳದ ಸಂಘ ಅಂತ ಒಂದು ಸಂಘವನ್ನು ಮಾಡಿ ಅದ್ ಆದರಿಂದ ಯುವ ಜನತೆಗಳಿಗೆ ಮತ್ತು ಜನರಿಗೆ ಅದರ ಸಾಲವನ್ನು ಕೊಟ್ಟು ಅದರ ಬಡ್ಡಿ ಮತ್ತು ಅಸಲನ್ನು ತೆಗೆದುಕೊಂಡು ಅವರು ಅದನ್ನು ಈ ತರ ಬಳಕೆ ಮಾಡಕೊಳ್ಳುತ್ತಿದ್ದಾರೆ.
ಹೌದು ಈ ರೀತಿಯ ಮಾಡಿ ದೇವರ ಹೆಸರಲ್ಲಿ ಅಧಿಕಾರವನ್ನು ಚಲಾಯಿಸುತ್ತಿದ್ದರು ಈಗ ನಮ್ ಮ ದೇಶದಲ್ಲಿ ದೇವರ ಹೆಸರು ಹೇಳಿಕೊಂಡು ಒಳ್ಳೆ ಉದ್ಯೋಗವನ್ನು ಕ ಉ ತ್ಪತ್ತಿ ಮಾಡ್ತಾ ಇದಾರೆ ದೊಡ್ ದೊಡ್ಡ ಬಿಸ್ನೆೆಸ್ ಕಾಲಲ್ಲಿ ಧರ್ಮದ ಹೆಸರು ಹೇಳ್ಕಂಡು ಇವರು
ಧರ್ಮ ಜಾತಿ ಇವು ದೇವ್ರು ದಿಂಡಿರು ಅಂತ ನಾ ಇವೆಲ್ಲವದರ ಹೆಸರಲ್ಲಿ ದುಡ್ಡನ್ನು ಮಾಡಿ
ಡಿ ನಮ್ಮ ನಮ್ಮಲ್ಲಿ ಇವರು ಜಗಳವನ್ನು ಹಚ್ಚಿ ಅವರ ಬೇಳೆಯನ್ನು ಬೇಯ್ಸ್ ಕೊಂತಾ ಇದ್ದಾರೆ ಈ ರೀ ತಿ ಆದ್ರಿಂದ ನಮ್ಮ ಜನರಲ್ಲಿ ಒಗ್ಗಟ್ಟೇ ಇರ್ತಿಲ್ಲ, ಬೇರೆ ದೇಶದಲ್ಲಿ ನೋಡಿದ್ರೆ ಎಷ್ಟು ಜನರು ಒಗ್ಗಟ್ ಟ್ಟಾಗಿದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ ಜಾತಿ ಜಾತಿ ಅಂತ ಸಾಯ್ತಿದ್ದಾರೆ.
ಧರ್ಮಗಳಾಗಲಿ ಎನ್